ಹಲೋ ಕೇಳ್ತಿದೆ ಅಲ್ಲಾ
ಏನ್ ಮಾಡ್ತಿದ್ದೀರಾ
ಹೊಲಕ್ಕೆ ಹೋಗ್ಬೇಕ್ ರೀ ಇನ್ನ ಹೊಲಕ್ಕೆ ಹೋಗ್ಬಕು ನಾವೇ ಮನೆಗೆ ಸುಮ್ ಕುಂತೀವಿ ಹೋತೀವಿ ಹೊಲಕ್ಕೆ ಹೋಗಿ ಹೋಗ್ತಿವಿ
ಹೌದ
ಹತ್ತಿ ಹತ್ತಿ ಎಲ್ಲಿ ತೊಗರಿ ಬೀಜ ಉಡ್ತೀರಾ
ತೊಗರಿ ಬೀಜ ಉಡ್ತೀರಾ ಹ್ಮ್
ಹ್ಮ್ ಹ್ಮ್
ಹೌದಾ ಹಾ ನಿಮ್ದು ಊಟ ಅಗಿದಿಯಾ
ಹ್ಮ್ ನಮ್ಮದು ಹಾಗಿದೆ ನೋಡ್ರಿ ಏನ್ ಮಾಡಕತ್ತಿರಿ
ಏನ ಇಲ್ಲ ಹಾಗೆ ಸುಮನೆ ಕೂತಿದ್ದೆ ನಾನು
ಹ್ಮ್ ಹ್ಮ್
ಹಾ ಫೋನ್ ಬಂತು ..
ಇಲ್ಲ ಇಲ್ಲ ಇಲ್ಲ ಇಲ್ಲ..
ಇಲ್ಲ ನಿ ಫೋನ್ ಬಂತ ಅದಕ್ಕೆ ಮಾತ ಇದೆಯ..
ಹ ಬ ಮಾತಾಡ್ತಾ ಇದ್ದೀ.. ಹ್ಮ್ ಹ್ಮ್..
ಹ್ಮ್ ಹ್ಮ್ ಹ್ಮ್.. ಇದು ನಿಮ್ಮೂರಲ್ಲಿ ಮನೆ.. ಮನ್ನೇ ಒಂದು ಹುಡುಗ.. ಆತ್ಮಹತ್ಯೆ ಮಾಡಕಣಲ್ವಾ ಯಾಕ.. ಹುಡುಗ..
ಯಾಕೆಂದರೆ.. ಹೌದ ಅವ್ರ ಮಾದಾರ ಉಂಟವ್ರೊಂಡ್ರಬರನೋಡ ರಂಗಿ ಅದು.
ಹ್ಮ್ ಹ್ಮ್ ಏನಾದರ..
ಹ್ಮ್ ಅದೇ ಈಗ ನೋಡುವ.. ಹತ್ತು ಹುಡುಗರು ಆದರೂ ಗಂಡು ಹುಡುಗರ ಸಾಯೊಕತ್ರೀ ಭರಿ ನಮ್ಮ ಹುರಗಾ ಕೊಳದಾಗ.. ಹೌದು ಹೇಳಿದ್ರು ಒಂದೇ ವರ್ಷದಲ್ಲಿ ಅಷ್ಟು ಹುಡುಗರು.. ಮತ್ತೆ ಹೆಣ ಮಕ್ಕಳು.. ಮಕ್ಕಳಿಗೆ ಏನು ಇದಲ್ಲ ಗಣ ಮಕ್ಕಳ ಸತ್ತುಕೊಂಡು ಹೊಗೆಯವ.. ಬರೀ ಅದು ಇಪ್ಪತ್ತುರು ವರ್ಷನರು ಅ ಕಡೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೆಂಟು.. ಮೂವತ್ತರೊಳಗೆ ಇಪ್ಪತ್ತರ ಆ ಕಡೆ.. ಹ್ಮ ಯಾಕೆ ಹುಡುಗರು ಯಾಕೆ ಅಷ್ಟೊಂದ ಸೀರಿಯಸ್ ಆಯ್ತು ಗೊತ್ತಿದ್ದಾರೆ ಯಾಕ ತೊಗೊತಾ ರೊ. ಅ ಮೇಡಮ್ ಗೊತ್ತಿಲ್ಲ ನಮಗನು ಪಾಪ ಬರ ಹುಡುಗರುಾ್ ಮಾಡಡ್ಕೊಂಡ ನೋಡಿ ರಾತ್ರಿ.. ಮತ್ತೆ.. ಉರ್ಲೆಕ್ಕಳ್ದ ಎಣ್ಣೆ ಕುಡಿಯೋದು ಬರೇ ಉರ್ಲೆಕ್ಕಳ್ದ ಎಣ್ಣೆ ಕುಡ್ಯದು ಉರ್ಲೆಕ್ಕ.. ಊರುಳು ಹಾಕ್ಕೋಳ್ಳೋದು ಭರಿ ಎನ್ನಿ ಕುಡಿಯೋದು.. ತಂದೆ ತಾಯಿ ಪಾಪ ಅಲ್ವಾ ಹ್ಮ್ ನೋಡ್ರಿ ಏನ್ ಮಾಡ್ಬೇಕು..
ಹ್ಮ್..
ಹ್ಮ. ಏನು ಕೇಸ್ ಏನು ಹಾಗಿಲ್ವ ಏನು ಹಾಗಿಲ್ವ ಏನು ಇಲ್ಲ ರಿ ಎನೋ ಯಾವುದು ಒಂದು ಹೇಳಿ ಮುಚ್ಚಿ ಹಾಕುತ್ತಾರೆ ಆಯಿತು ಆ ಕಡೆ.. ..
ಹ್ಮ್ ಹ್ಮ್..
ನಮ್ಮ ಮಂದಿ ಒಂದ ಆಯ್ಕಂದದ ಇನ್ನೂರ್ ಮಜಿದ ಒಂದು ಹುಡುಗ ಉಲ್ಲಕ್ಕಂತು ಊರಲು ಅಕೌಂಟ್.. ರ್ಲಾಕಂದ ನಮ್ಮ ಒಂದ್ಡುರ್ಲಾಕಂದ ಮತ್ತ ರೆಡ್ಡಿ ಮಂದಿ ಹುಡುಗ ಒಂದು.. ಊರಲು ಅಕೊಂಡದ ಮರಾಠಿ ಮಂದಿ ಒಂದು ಊರಲು ಹಾಕೊಂಡಾದಾದಾ. ನ ಕೋಡ ರಾಯಕಧನ್ ..
ಹೌದಾ.
ನಮ್ಮ ಮಂದದೊಂದು ಪೂಜಾರಿಗಳ ಮಂದದೊಂದು.. ಐನರ್ ಒಂದು. ಮ ರಡ್ಡರುಗಳು ಮಂದಿದೊಂದು.. ಮತ್ತು ಬಾಬರ್ ಮಂದಿ ಮರಾಠಿ ಮಂದಿ ತ ಒಂದು ಎಷ್ಟ ಅದವ ರೀ..
ಹ್ಮ ಆಗಿದೆ ಬಿಡಿ ಒಂದ ಏಳು ಗಂಟೆ ಆಗಿದ್ದಾವೆ ..
ಮತ್ತಾ ಎಣ್ಣೆ ಕುಡತಾವೆ .. ನಾಮ್ಮನಿದ .. ನನ ಕೊಡ .. ಎಡ್ತು ಮನ್ನೆ ಅತ್ತೀ .. ಹ್ಮ್ ಎಡ ಮುರಾಣನ ಪ್ರದಾನರು..
ಹ. ಹಾ.
ಹ್ಮ ಟ್ಯಾಂಗ್ರಿ ದಪ
ಹ ಹ ಬಿಡಯಾನಿ
ಕೇೇಳಲ್ ದೊೋಡ್್ರಫೋನ್ ಸಾರೆ ಹ್ಮ ಎಂದ ಕಡೆಕ್ಕಾತ ಹೊರಟತಿ ನಾವು ಮಾತಾಡ ನಿಮಗೆ ಕೇಳಿಸತದು ಗರಾಟಾಗಿ
ಹಾ ಸರಿ
ಸರಿಯ ಕೇೇಳಸ್ತದೆ ಹೌದು ಯಾಕೆ ನಡವರ್ಕ್ ಪ್ರಾಬ್ಲಮ್ ಅದ ಏನದ ನೋಡ್ರರಿ..
ಹ್ಮ್ ಹೌದು ಬಿಡಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ..
ಹ್ಮ್ ಏನ ಅಲ್ಲ ಬ ನಿಮ್ಮಲ್ಲತ್ತಪ್ಪ ದಪ್ಪನ
ಹಾ ಅಲ್ಲ ಬ ಎಲ್ಲ
ಊ ಇಲ್ಲ ಒಂದ್ಊರಾಗ ಸ್ವಲ್ಪ ಹೆ ಕಡಿಮೆ ತರಾವದ
ಇಲ್ಲಾ ಹಾಗೇನಲ್ಲ ಊಟಕ್ಕ ನಮ್ಮಲ್ಲಿ ಚಪಾತಿ
ಪಾತಿ್ಮ
ಹ್ಮ್ ಗತಿಬಳೆಪಲ್ಲೆ ಅನ್ನ ಸಾಂಬಾರು ಮಾಡಿದ್ದೆ ನಾನೇ
ಗತಿ ಬಾರೆ ಪಾಲೆ
ನಮ್ಮತ್ತೆನು ನಮ್ಮ ಮನೆಯವರು ಹಲೋ
ಹ್ಮ ಕೇಳಸ್ತದ್ರೀ
ಹ್ಮ್ ಹೇಳಿ ಏನ್ ಸಮಾಚಾರ
ಸಮಾಚಾರ ಏನ್ ಹೇಳಂಬ್ರಿ ನಾವು ನೀವ ಹೇಳೇಳ್ಬೇಕ್ರಿ ಎಲ್ಲನು ನೀವೇ ಹೇಳ್ರಿ ನಾನು
ನಿಮ್ಗೆ ಊ ಅಡಗೆಯಲ್ಲಿ ಯಾವ್ದು ಇಷ್ಟ ಊಟ ಅಡಗೆ
ಊಟ ಅಡುಿಗೆಯಲ್ಲಿ ಯಾವ್ದು ಇರ್ತ ಉಊಟಾ ನಮ್ಮಲೆ ಎಲ್ಲನ
ಒಂದು ಫೇವ್ರಟ್ ಫುಡ್ ಇಕ್ಲ್ವಾ
ಒಂದು ಫೇವ್ರೇಟ್ಲ್ಲ ನಂಗೇನಲ್ ರರಿ ಯಾವಾಗೂ ಎಲ್ಲ ನೋಡಿ ಸಮ್ ನಾವುು ಚಕ್ಕ ನಷ್ಟಷ್ಟ ಚ ಮಟನ್ನ ಚಿಕನ್ನ ಎಷ್ಟ
ಹ್ಮ್ ಹ್ಮ್ ಮತ್ತ ಚಕ್ಕನ್ ಇಷ್ಟಷ್ಟ ತಿಂತೀರ
ಹ್ಮಞ ತಿನ್ನೋದಕ್ಕೆ ಇಷ್ಟ ಆಗಿದೆ ತಿನ್ನಾರೆ ನಿ
ಹೌದಾ ಇದು ಎಷ್ಟು
ಎಷ್ಟು ಸರ್ತಿ ತಿಂತೀರಾ ವಾರಕ್ಕೆ ವಾರಕ್ಕೆ ಹದಿನೈದು ದಿನಕ್ಕೆ ಒಂದ್ಸಲ ಎರಡು ದಿನಕ್ಕೊಂದ್ಸಲ ತಿಂಗ ಹ ಬಸಲ್ಲ
ನಾವ ನಾವು ವಾರದಲ್ಲಿ ಹದ್ನೈದು ದಿನದಲ್ಲಿ ತಿಂಗಳಲ್ಲಿ ಈ ತರ ತಿಂತೀವಿ ಆ ಹ್ಮ ಹೌದು ನೋಡಿ ಏ ನಿಮ್ಮಗ
ಮ ಬೈಕ್ ತೊಂಡಿದ್ದಾನ ಹ್ಮ ತೊಂಡಿದ ತೊಂಡ ನೋಡ್ರಿ
ಹಾ ಸುಮ್ನೆ ಯಾಕೆ ಬೈಕ್ ಕೊಡ್ಸಿದ್ದೀರಾ
ನ ತುಚಿ ಬಂತ ತಗಂತರಿಏ ಮಾಡೋಡ
ಹೌದಾ ಎಷ್ಟು ಬಿದ್ದು ಬೈಕಿಗೆ
ಹ್ಮ್ ಎಡ್ಲಕ್ಕ ಹ್ಮ ಕಾಸ್ಟ್ಲಿ ಐತಲ್ವಾ ಬೇಕು ಹ್ಮ್
ಹ್ಮ್ ಮತ್ತೆ ಹೆಂಗೆ ಕಾಸ್ಟ್ಲಿ ಆಯ್ತು
ಏನ ಅವನೇ ದುಡ್ಡಿ ತಗೊಂಡಿದ್ದರ ಏನ ನೀವೇ ಕೊಡಿಸಿದರ
ಹ್ಮ್ ಹ್ಮ್ ಮನೇಲಿ ನಿಮ್ಮ ಮನೇಲಿ ದುಡ್ಡು ಇರ್ಬೋದು ಬಿಡಿ ಹೌದಲ್ವಾ
ಹ್ಞೂ ನಮ್ಮ ಮನ್ಯಾಗ ದುಡ್ಡು ಗಿಗಡ ಆದ್ರೀ ನಮ್ಮ ಮನೆಯಾಗ ದುಡ್ಡು ಐ್ತದವ ಕುುಡಚರ್
ಅಲ್ಲ ಮತ್ತ ಇನು ಸಣನಿದ್ದಾನೆ ಬೈ ಕೊಡ್ಸಿದ್ರ
ಯಾಕ ನಂಗ ಇದ್ ಬರಕ ಇದ್ ಬರಕೈತೆನ್ ನೋಡ್ರಿ ಹೌದ್ರಿ ಹಊನ್ ರೀ ಮಕಂತನ್ರಿ ನಿಜ್ ಬರಕತ್ ಬಿ ಮಡ್ರೀ
ಅದೇ ಮಲ್ಕೊಂಡ್ ಮಾತಾಡ್ತಿದಾರಾ ನಿದ್ದೆ ಬರ್ತಾ ಇದೆ ನೋಡಿ ನಿಮ್ದೇ ಚಲ ಅಲ್ವಾ
ಹ ಈಸ ಸುನೆ ನನ ಗಣ್ಣ ಮುಂಕೈತಿಟ್ಟ
ಹಂಗ್ ಮಾಡ್ಬಿಡ್ರಿ ಮೇಡಮ್ ಮಾತಾಡಿ ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಡಗೆ
ಇಲ್ಲ ಪೋನ್ ಆದಲ್ರಿ ಮತ್ ಮಾತಾಡಿದ್ರಐತಿ ಯಾಕ ಮುಂಜೆಲ್ಲ ನಿದ್ದು ಬರಕತ್ತ ನೋಡ್ರಿ ನ ಹೊಲಕ್ ಹೋಗ್ಬೇಕಿದ್ದ ನಿಮ್ನ ಹೊಲಕ್ ಸಿಗ್ಬೇಕಾಗಿದ್ದ ಅಂದ್ರೆ ಗೊತ್ತಾಗತ ಹ ಹೋಗ್ಬೇಕೇನ ಒತಿನಿ ಏನು ಮಾಡ್ತೆ ತಿಳಿಯಾರ್ದಂಗಗ ನೋಡ್ರಿ ಇ ಏನ ಕೆಲ್ಸ ಮಾಡಕತ್ತಿದ ಏನ್ರರಿ ಏನ ಸಪ್ಲದಲ್ರರಿ
ಹೌದ್ ನೋಡಿ ನಿಮ್ಮಲ್ಲಿ ಕೆಲಸ ಮಾಡ್ತಿದೆ ಜೆ ಸಿ ಪಿ ಸೌಂಡ್ ಕೇಳ್ತಾ ಇದೆ ಏನ್ ಏನಿದೆ ಯಾಕೆ
ಯಾಕೆ ನಿಮ್ಮಊರಲ್ಲಿ ಮುಂಜೆಜ ಉಂ ಕೇಳ್ತಾ ಇರಿ ನೋಡ್ತ ಮತ್ತೇವನ ಮಕ್ಕತ್ವ ಹ್ಮ ನೀ ಯಬಬಾ ಏನ್ ಹೇಳದ್ರಿ ದೇ ಉದ್ಯೋಗತ್ ಕೆಲಸ ಮಾಡ
ಮೊನ್ನೆ ಏನೋ ಟವರ್ ಕಂಬ ಆಗ್ತದೆ ನಿಮ್ ಊರಲ್ಲ ಅಂತ ಹೇಳಿದ್ರಿ
ಹ್ಮ್ ಹೌದು ಟವರ್ ಕಂಬದ್ದು ಹ್ಮ ಹ್ಮುದಲ್ಲಿ ಮಾತಾಡ್ತಿದರಾ ನ ಜೊತೆ ಇಲ್ಲ ಇಲ್ಲತ್ತರದಂತ ಹಾ
ಆತರ ಮಾಡಬೇಡಿ ಮೇಡಂ
ಕಾರಣಣ ಟೈಮ ಮಿಚನ್ ರ ಬಾಯ ಬಾಯ ಮಾತಡಕ ಚಲ್ಲ
ಆಯ್ತ್ರಿ ಕಣ್ ಮುಚ್ಚಿದ್ಮೇಲೆ ಬಾಯಿ ಮು
ಇದ್ಮೇಲೆ ಬಾಯಿ ಮುಜೋಗೂ ತಡ ಹಿಡಿಯೋದಿಲ್ ಹದ್ರಿ
ಹ್ಮ್ ಹೆಂಗೆ ಮೇಡಮ್ ಎಲ್ಲ ಗೊತ್ತಿದ್ದು ನೀ ಹೆಂಗೆ ಅಂತ ಕೇಳ್ತಿದಿರಲ್ಲ
ಹ್ಮ್ ಹ್ಮ್ ಸರಿ ತಗೊಳ್ಳಿ ನಾನ್ ಆಮೇಲೆ ಕಾಲ್ ಮಾಡ್ತೀನಿ ಮನಗೆ
ಹಾ
ಹಾ